ಹೋ
ಹಲೋ
ಏನ್ರೀ ಬಾಳ ಬೀಜಿ ಆಗ್ಬಿಟ್ಟ ಹತೀರಾ ರೂಪಕ್ ನೆಪಸ್ಕೊಂಡಿರ
ಎಲ್ಲಿ ಬ್ಯುಸಿ ಮಲಗ್ಬಿಟ್ಟಿದ್ದೆ
ಏನ್ರೀ ಬರಿ ನಿದ್ದೇನ ಮಾಡ್ತಿ ವ ಕೇಳಿದ್ವು
ಛಿ ಹಂಗೇನಿಲ್ಲಪ್ಪ ಅವಗಲೇ ಮಲ್ಕ್ಣಪ್ಪ ನಿದ್ದೆ ಬರ್ತಾ ಬೈದಲ್ಲಾ ಅಂತ
ಹೌದಾ ಏನ್ ಜಾಸ್ತಿ ಊಟ ಮಾಡಿದ್ರಾ ನೀಏನ್ ತಿಂದ್ರಿ ಅಂತದ್ದು
ಸೊಪ್ಪಿನ ಸಾರು ಐ ಅನ್ನ ತಿಂದೆ ಎಲ್ಲ ಇಂಗ ಮಾತ್ರ ಮಾತಾಡ್ತಿದ್ವಪ್ಪ ರೂಮ ಮೇಟ್ಸಸು ಮಂಕೊಂಡಿದೀನಿ ಬಿಟ್ಟೆ ಹೋಗ್ಬಿಟ್ರೆ ಎದ್ದಂತೀನಿ ಅಲ್ಲಿ ನಾಲ್ಕ ಗಂಟೆ ಮೇಲೆ ಐ
ಹಂಗಿ ನಿದ್ದೆ ಹೋಗ್ಬಿಟ್ಟಿರಾಣಿ ಹ್ಮ ಎಂತ ಫ್ರೆಂಡ್ಸ್ ನೋಡೋ ಅವರು ಇರ್ತಾರೆ ಎಬ್ಬಸು ಇಲ್ಲ ನಮಗೆ.
ಆ ಆಕ್ಚುಲಿ ಹ ಏ ಡಿಸ್ಟರ್ಬ್ ಮಾಡ್ದಂಗ ಬಂದಿರಲ್ಲ ಅದ ಹೇಳ್ರಿ.
ಅವ್ವ ಹೊಟ್ಟೆ ಕಿಚ್ಚ. ಸರಿ ನೀವು ಎಲ್ಲಿ ಬಂದ ಓದ್ಕೋತೀರೋ ಏನ ಎಕ್ಸ್ಟ್ರಾ ಓದ್ತೀರಾ ಅಂತ.
ಇರ್ಬೇಕು ಇರ್ಬೇಕು.
ನೋಡಿ ಅದಕ್ಕೆ ನೋಡಿ ನಾನ ಹೇಳ್ತೀನಿ ಅದಿಕ್ಕೆ. ಕ್ಕೆ.
ನಾನ ಅನ್ಕೊಂಡಿದ್ದೀನಿ. ಪಾಪ ಮಲ್ಕೊಂಡಿದ್ದಾರಲ್ಲ ಏನಕ ಡಿಸ್ಟ್ ಡಿಸ್ಟರ್ಬ್ ಮಾಡೋನಾ ಅಂತ ಎದ್ದೋಗಿದ್ದಾರೆ.
ಇಲ್ಲರಿ ನೀವು ಅವ್ರಗಿಂತ ಜಾಸ್ತಿ. ಓದತೀರಾ ಅಂತ.
ಅಂದ್ರೆ ಇವಾಗ. ಒಬ್ಬ ಕಮ್ಮಿ ಆದಂಗ ಇವಾಗ ಕಾಂಪಿಟೇಷನು.
ಹಾ ನೋಡಿ. ಈ ತರ ಯೋಚ. ನೆ ಮಾಡ್ಬೇಕ ನೀವು.
ಇವಾಗಿಂದ ಕಲಿತಿನಿ ಬಿಡ್ರಿ ನಿಮ್ಮಿಂದ ಎರಡ ತರಾನು ಯೋಚನೆ ಮಾಡಕ.
ಹೂ ರಿ ಅವರಿಂದ ಸ್ವಲ್ಪ ದೂರ ಇರಿ.
ದೂರನಾ ಹಾ. ಇರ್ಬೇಕ ಇರ್ಬೇಕು.
ಮತ್ತೆ ಇನ್ನ ಇಬ್ಬರ ಇದಾರಲ್ಲ ಅವ್ರಿಗೆ ಹತ್ರಿ ಆಗಿ ನಡೆಯುತ್ತೆ ಇವಾಗ ಕಾಫಿಗೆಲ್ಲ ಕರಿತರಲ್ಲ ನಿಮ್ಗೆ.
ಹಾ.
ಅವ್ರ ಜೊತೆ ಮಾತಾಡಿ.
ಹೌದಾ ಅಪ್ಪಯ್ಯ ಇವ ಇಲ್ಲಾಪ್ಪ ನಾವ ಇವ ನಮ್ಮ ರೂಮಮೇಟ್ ಜೊತ ಜೊತೆಗ ಚೆನ್ನಾಗಿರತಿನಿ ಸುಮ್ಮನಿರಿ.
ಏ ಇವ್ರ ಬೇಡ ರೀ ಅವರ ಜೊತೆ ಇರಿ.
ನಿಮಗ ಯಾಕ್ರೀ.
ಅಯ್ಯೋ ಬಿಡ್ರಿ ಈಗ ಹಿಂಗ ಒಳ್ಳ ಒಳ್ಳೇದ ಹೇಳಕ ಬಂದ್ರೆ. ಜನ ಹಿಂಗ ಮಾತಾಡ್ತಾರೆ.
ಹಂಗಲ್ಲ ಎಲ್ಲಾರತಗ ಚೆನ್ನಾಗಿರಬೇಕು ನನ್ನ ಆಸೆನಪ್ಪಾ. ಬಟ್ಟು ಎಲ್ಲರೂ ಅವ್ರ್ ನಂಬ್ಕೆ ಉಳ್ಸ್
ಓ.
ಉಹು.
ಇರ್ಲಿ ಬಿಡ್ರಿ ಎಲ್ಲರ್ಗೂ ಟೈಮ್ ಬರುತ್ ತೆ. ಮಾತಾಡುವ್ರಂತೆ ಆವಾಗ.
ಅಹಾ ಇವಾಗ್ ಟೈಮ್ ಬಂದಿದೆ ಅನ್ಸುತ್ತೆ ಅದಕ್ಕೆ ಅ ಫೋ ಕಾಲ್ ಮಾಡ್ತಿದ್ದಾರೆ. ಬಟ್ ಆ ಟೈಮ್ ನನಿಗ್ ಬಂದಿಲ್ವಲ್ಲ.
ಓ ಅಂದ್ರೆ ನಿಮಗೇ ಮಾತ್ ತಗೋ ಟೈಮ್ ಬಂದಿಲ್ಲ ಇನ್ನ.
ಅಹ ಅಹಾ.
ಮೇಬಿ ಏನೋ ನಿಮ್ನ ಮಿಸ್ ಮಾಡ್ಕೊತಿರ್ಬೋದ್ ಅನ್ಸುತ್ತೆ.
ಮಿಸ್ ಮಾಡ್ಕಂತರೇ
ಹೌದಾ?
ಹೌದೌದು. ನಾನ್ ಎಲ್ಲರಿಗು ಬೇಕಾಗಿರನ್ರಿ. ಆ
ನಿಮ್ ಬೆಸ್ಟ್ ಫ್ರೆಂಡಾ ಅವ್ರು
ಅಲ್ಲಾ ನಾನ್ ನಾವು ಎಲ್ಲರಿಗೂ ಬೇಕಾಗಿರೋ ವ್ಯಕ್ತಿ. ನನ್ನನ್ ಹ ನನ್ನನ್ ಮಾತಾಡ್ಸ್ಲಿಲ್ಲ ಅಂದ್ರೆ ಅವ್ನ್ ನಿಜವಾಗ್ಲು ನನ್ನನ್ನ ಮಿಸ್ ಮಾಡ್ಕೊಂತಿರ್ತಾರೆ ಅಂತ
ನೀವ್ ಅಷ್ಟು ಒಳ್ಳೆಯವ್ರ?
ಹೌದ್ರೀ
ಮತ್ತೆ ಏನು ನೀವ್ ಎಲ್ಲಾ ನೋಡಿಲ್ವಾ ಇವಾಗ ಯಾವ್ ಸದ್ಯಕ್ಕೆ.
ಮೂವಿ ನೋಡ್ದೆ. ಒಂದು ಮೂವಿ ನೋಡಿದೀನಿ ಪ್ರತಿ ಛಾಯಾ ಅಂತ ಒಂದ್ ಮೂವಿ ನೋಡ್ದೆ. ಮಲಯಾಳಂ ಮೂವಿ ಮಲಯಾಳಂ ಮೂವಿ
ನಿಮ್ಗ್ ಮಲ್ಯಾಳಂ ಬರುತ್ತಾ?
ಹೊರಲ್ಲ ಬಟ್ ನೋಡ್ತೀನಿ ಬಟ್ ಅ ಅದ್ರದ್ದು ಅ
ಮತ್ತೆ ಹೆಂಗ್ ನೋಡ್ತೀರಾ ನೀನು
ನನಗೆ ಸಬ್ ಟೈಟಲ್ಸ್ ಓದಕ್ ಬರುತ್ತೆ ಒಂದು ಇನ್ನೊಂದೇಏನ್ ರೀ ನಾವು ವಿಶಲೈಸೇಷನ್ೇ ಮಾಡ್ಕವಲ್ಲ ಅದ್ರಲ್ಲಿ ಏನ್ ನಡತಿದೆ ಎಲ್ಲ ಗೊತ್ತಾಗುತ್ತಲ್ಲ ಅದ್ರಲ್ಲಿ ಏನು ವಾಯ್ಸ ಗೊತ್ತ ಆ ಸಿಂಕ್ ಆಗುತ್ತೆ ನೋಡ್ ಾ ಇದ್ರೆ ಬೇರೆ ಲ್ಾಂಗ್ೇಜ್ ಮೂವಿ
ಅಂದ್ರೆ ಭಾಷೆನೂ ಗೊತ್ತಾಗತ್ತಲ್ಲ ಇನ್ನೊ ಬೆ ಭಾಷೆ ಕುಲಿಬೋುದಲ್ವಾ
ಹಾ ಏನ್ ಹೇಳಿ
ಇನ್ನೊಂದ್ ಭಾಷೆನ ಕಲಿಬೋದೆಲ್ಲಾ ನೋಡ್ತಾ ಹೋದ್ರೆ
ಹಾ ಅದಕ್ಕೆ ಅದಕ್ಕೆ ನೋಡ್ಡೆ
ಹೌದಾ ಏನ್ ಸ್ಟೋರಿ ಅ ಹ
ಏ ಸ್ಟೋರಿ ಅಂದ್ರೆ ಇವಾಗ ಹೀರೋ ಇದ್ದಾರೆ ಇವಾಗ ಹೀರೋ ಇದ್ದರೆ ಅವ್ರಪ್ಪ ಸಿಎಂ ಅವರಣ್ಣ ಎಂಪಿ
ಓಕೆ
ಈ ಇವ್ರಿಗೂ ವೇ ರಾಜಕೀಯಕ್ಕೆ ತರಬೇಕು ಅಂತ ಬಟ್ ಅವರು ಇವ್ರಿಗೆ ಇಷ್ಟ ಇರಲ್ಲ ನೀವು ಮದ್ವೆ ಮಾಡಿರೋ ಅವ್ರ ಮ ವೈಫ್ಗೂ ಇವೃ ರಾಜ ವಿ್ಯದಿಂದ ದೂರ ಇರಬೇಕುಂತ ಅದಕ್ಕೆ ಇವ್ರಿಗೂ ಇವ್ರ ರಾಜಕೀಯ ದಿಂದ ದೂರ ಆಗ್ಬೇಕು ಅಂತ ಯಾರ್ಗೆ
ಓಕೆ
ಅವರಪ್ಪ ಸಿ ಎಂ ಆಗಿರ್ತಾರೆ ಹೆಂಗ ಈರಧು ಇನ್ನೊಂದು ಕಡೆ ಏನಾಗಿರುತ್ತೆ ಒಂದು ಒನ್ ನೇಷನ್ನು ಒನ್ ಇನ್ ಒಂದು ಇನ್ಫಾರ್ಮೇೇಶನ್ ಅಂತ ಒಂದು ಸ್ಕೀಮ್ ತರೋಕ್ಕೆ ಓಡಾಡ್ತಿರ್ತಾರೆ
ಅವರಪ್ಪಾ
ಅವ್ರಪ್ಪ ಅಂತ ಅಲ್ಲ ಯಾರೊ ಒಬ್ರು ಕಾರ್ಪೊರೇಟ್ಸ್ ಅವರುದೇನು ಪ್ಲಾನೂ ಇದತಂದ್ರೆ ಗೌರ್ಮೆಂಟ್ ಜೊತೆ ಟೈ ಅಪ್ ಆಗಿ ಎಲ್ಲಾ ಸಿಟಿಜನ್ಸ್ ದು ಇನ್ಫಾರ್ಮೇಶನ್ನ ನಾವು ತಗೊಳ್ಳೋದು
ಹ್ಮ
ಅಂದರೆ ಅವರಿಗೆ ಫ್ರೀ ಫ್ರೀಯಾಗಿ ವೈಫೈ ಫೆಸಿಲಿಟಿ ಸಿಗುತ್ತೆ ಡಾಟಾ ಫೆಸಿಲಿಟಿ ಸಿಗುತ್ತೆ ಈ ತರ. ಜನಕ್ಕ ಕೊಡೋದು. ಫ್ರೀಯಾಗಿ ಇವರಿಗೆ ಆ ಟೈಮಲ್ಲೇನೋ. ನಾವು ಫ್ರೀಯಾಗೆ ಅವ್ರದ್ದು. ಇನ್ಫಾರ್ಮಶನ್ ಗ್ಯಾದರ್ ಮಾಡ್ಬೋದಲ್ಲ ಅನ್ನೋ ಇಂಟೆನ್ಷನ್ನು ಕಾರ್ಪೊರೇಟ್ಸ್ದು. ಅದನ್ನ ಸಿ ಎಮ್ ಅವರು. ಅವರ ಕಿರಿ ಮಗನ ಜೊತೆ ತುಂಬಾನೇ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಕಿರಿ ಮಗನ ಜೊತೆ ಚೆನ್ನಾಗೆ ಹ ಅಂದ್ರೆ. ಅಂದ್ರೆ ಹೆಂಗೆ ಅಂದ್ರೆ ಚೆನ್ನಾಗ ಮಾತಾಡ್ಸೋದು. ಯಾವಾಗ್ಲೂ ಅವನೇ ಆ. ಅವನ ಚೆನ್ನಾಗ ನೋಡ್. ತಿಂತರಲ್ಲ ಹಂಗಾಗಿ ಚೆನ್ನ ಇವ್ರಿಗಿ ಇಷ್ಟ. ಇಷ್ಟ ಇರ್ತಾನೆ ಹಿರಿ ಮಗಗೆ ಎಂಪಿ ಮಾಡಿರ್ತಾರೆ ಬಟ್ ಅವನು ಅಷ್ಟು ನಾಲೆಡ್ಜ್ ಆಗಿರಲ್ಲ ಸುಮ್ಮನೆ ಇವಾಗ ಅವನು ಏನ ಮಾಡಿರ್ತಾನೆ ಸುಮ್ನೆ ದುಡ್ ದುಡ್. ದುಡ್ಡಿನ ಆಸೆಗೆ. ಇವರ ಅವ್ರ ಮಾತನ್ನು ಕೇಳೋದು ಇವ್ರ ಮಾತ್. ಕೇಳೋದು ಈ ತರ ಇರ್ತಾನೆ ರಾಜಕೀಯದಲ್ಲಿ ಅವನು.
ಅವರ ಅಪ್ಪಾ.
ಅಪ್ಪಲ್ಲ ಅವರ ಅಣ್ಣ
ಹಾ ಹ ಅ್ಣಾನು ರಾಜಕೀಯದಲ್ಲೇ ಇಲ್ಲ
ಹಾ ಎಂ ಪೀ ರಾಜ್ಯಸಭೆ ಎಂ ಪಿ ಆಗಿರ್ತಾರೆ ಅವಾಗ ಇವ್ರಪ್ಪ ಅಪ್ಪ ಏನು ಮಾಡಾ್ತಾನೆ ಅಂದರೆ ಸಿ ಎಮ್ಮು ಇದ್ರ ಬಗ್ಗೆ ಕೇಳ್ತಾರೆ ಈ ಪ್ರಾಜೆಕ್ಟ್ ಹಿಂಗೆ ಬಂದಿದೆ ಏನು ಮಾಡೋದು ನಾನು ಅನೌನ್ಸ್ ಮಾಡಣವಾ ಬ್ಯಾಡವಾ ಅಂತ ಹಿಂಗೆ ಒ ಜೂನು ಅದರದ ಹೇಳ್ತಾನೆ ಸಾಧಕ ಬಾಧಕಗಳು ಈಥರ ಅವ್ರನ್ನ ಏನಕ್ಕೆ ಇದ ಮಾಡ್ತ ಅವರು ಏನಕ ಇದು ಈ ಸ್ಕೀಮ್ ತರೋಕ್ಕೆ ಓಡಾಡ್ತಾರ ಅವರು ಇದರಿಂದ ಏನು ಯೂಸ್ ಆಗುತ್ತೆ ನಮಗೆ ಏ ಇದರಿಂದ ಎಫೆಕ್ಟ್ಸ್ ಏನಾಗುತ್ತೆ ನಮಗೆ ಫ್ಯೂಚರಲ್ಲಿ ಅನ್ನೋ ಎಲ್ಲ ಮನ್ ದಟ್ ಮಾಡಿಕೊಡ್ತಾನ ಅವ್ರ ಅಪ್ಪಗೆ ಅವಾಗ ಇವ್ರು ಅಪ್ಪ ಅಪ್ಪ ಬಿಟ್ಬಿಡ್ತಾರೆ ಏ ಪ್ರಾಜೆಕ್ಟ್ ಬೇಡ ಇದರಿಂದ ನಮ್ದ ಡಾ ಡಾಟ ಎಲ್ಲ ಹೋಗುತ್ತೆ ಇವ ಫ್ಯೂಚರ್ ಇವಾಗ ಇರೋದೆೇ ಇವಾಗ ನಮ್ಮ್ ಡಾಟಾನೇ ಒಂಥರ ವೆಪನ್ ತರ ಹಾ ಹಾ ಆ ಈಥರ ಇವಾಗ ನಮ ಡಾಟಾ ಕ ಬಿಟ್ರೆ ನಮ್ದು ಎಲ್ಲಾದನುೂ ಬಿಟ್ಟಂಗೆ ನಮ್ದು ಅನ್ನೋ ಇದಕ್ಕೆ ಆ ಸ್ಕೀಮ್ ಇದ್ ಮಾಡ್ತೇನ್ ಬಟ್ ಅವರು ಅದ್ರಕ್ಕೆ ಕಾರ್ಪೊರೇಟ್ಸ್ಗಳು ಸೇಡ್ ತಿಳಸ್ಕೊಬೇಕಲ್ಲ ಇವ್ನ್ ಹಿಂಗ್ ರಿಜೆಕ್ಟ್ ಮಾಡ್ದ ಅಂತ. ಆಮೇಲೆ ಅವನ್ ಕಾರ್ ಪರ್್ಯಟನ ಒಬಿರ್ತನ ಬಿಜನೆಸ್ ಮಾಡನ್ನ ಅವ ಅ ಬಿಜನೆಸ್ಮ್ಯನ್ ಅವರಪ್ಪ ಒಬ್ರು ಪೊಲೀಸ್ ಸ ಇರ್ತಾರೆ ಅವ್ರನ್ನ ಕಳ್ಳ ಅಂದ್ರೆ ಸುಮ್ನೆ ಫಾಲ್ಸ್ ಕೇಸಲ್ಲಿ ಅವ್ರನ್ನ ತಗ್ಲಾಕಿ ಅವ್ರ ಕೆಲ್ಸ ಹೋಗಂಗ ಮಾಡಿ ಮಾಡಿ ಕೆಲ್ಸ ಹೋಗಿರುತ್ತೆ ಇವರ ಸಿ ಎಂ್ ಆಗಿರ್ ರಲ್ಲ ಈವರು ಅವ್ರಿಗೆ ಎಲ್ಪ್ ಮಾಡಿರಲ್ಲ ಹಂಗಾಗಿ ಈ ಕಾರ್ಪೊರೇಟ್ ಇದಾರಲ್ಲ ಬಿಸ್ನೆಸ್ ಮ್ಯನು ಅವ್ರ ಅಪ್ಪ ಏ ಮಾಡಿರ್ತಾರೆ ನೇಣ ಹಾಕ್ಕೊಂಡು ಸತ್ತ ತೋಗಿಡ್ತಾರೆ. ಇವ್ರಿಗೆ ಅದನು ದ್ವೇಷ ಇರುತ್ತೆ ನಮ್ಮ ಅಪ್ಪ ಸಹಾಯ ಕೇಳಿದಾಗ ಇವರು ಸಿಎಂ ಕೆಲಸ ಸಹಾಯ ಮಾಡ ಮಾಡಲ್ವಲ್ಲ ಅಂತ
ಹಾ ಹ
ಆ ದ್ವೇಷನು ಇರುತ್ತೆ ಮತ್ ಮತ್ತೆ ಈ ಸ್ಕೀಮ್ನ ಇವ್ರು ಜಾರಿ ತರ್ಲಿಲ್ವಲ್ಲ ಅನ್ನ ಇ ಇದ ಇರುತ್ತೆ ದ್ವೇಷ ಅದಕ್ಕೆ ಅವರು ಸಿ ಎಂ ಆಮೇಲೆ ಏನೇನೋ ಆಪಾದನೆ ಮಾಡಿ ಅವ್ರ ಮೇಲೆ ಸೆಕ್ಸ್ವಲ್ ಇದ ಮಾ. ಅಬ್ಯೂಸ್ ಮಾಡಿದ್ದಾರೆ ಇವರು ಅಂತೆಲ್ಲ ಇದ ಮಾಡಿ ಅವರು. ಅವರು ರಿಸೈನ್ ಮಡಾಂಗ ಮಾಡಿ. ಡಿ ಆಮೇಲೆ ಅವರು ತಾತ್ ಅವರು ವಯಸ್ಸ ಆಗಿರ್ತಲ ಸಿಎಂ ಅವರು ನನ್ನ ಮೇಲೆ ಈ ತರ ಬಂತು ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೆ ಅಂತ. ಹೇಳಿ ಅವರ ಸು. ಹಾರ್ಟ ಅಟ್ಯಾಕಾಕ್ಕಾಗಿ ಆಗಿ. ಸತ್ತೋಗ ಹೋಗಬಿಡತ್ತಾರೆ.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
ಆ ಅವ್ರ ಕಿರಿ ಮಗ ಆಮೇಲೆ ಚಾರ್ಜ್ ತಗೊಂಡ ಬಿಡ್ತಾನೆ. ಅವ್ರ ಅಮ್ಮ ಅವ್ರಮ್ಮನ ಮಾತ ಕೇಳಿ. ಅವ್ರಮ್ಮ ಹೇಳ್ತಾರೆ ಇಲ್ಲ ನಿಮ್ಮಪ್ಪ ಒಳ್ಳೆಯರು ಅವ್ರೇನೂ ಹಂಗೆ ಮಾಡಿಲ್ಲ ಅವ್ರಿಗೆ ಯಾವುದೋ ಕಾಡತಿ ಯಾರೋ ಏನೋ ಮಾಡಿದ್ದಾರೆ. ನೀನ ಅದಕ್ಕೆ ನೀನ. ಸಿ ಎಮ್ ಆಗಿ. ಅದೇನು ಅಂತ ನೋಡಿ ದ್ವೇಷ ತೀರ್ಸ್ಕೋಬೇಕು ರಿವೆಂಜ ಅಂತ.
ಅಂದ್ರೆ ಕಿರಿ ಮಗಗೆ ರಾಜಕೀಯ ಇಷ್ಟ. ಇಷ್ಟ ಇರಲ್ಲ.
ಬಟ್ ಅವ್ರ ಅಮ್ಮ ಫೋರ್ಸ್ ಮಾಡ್ತಾರೆ ನೀನು ಹೋಗ್ಬೇಕು ನಿಮ್ಮ ಅಣ್ಣಗೆ ಅಷ್ಟು. ಬುದ್ಧಿ ಇಲ್ಲ. ಅವ್ರ ಏನ ಸಿಎಂ ಆದ. ನಿಮ್ಮ ಅಪ್ಪಾಗ ಆತ್ಮಕ್ ಶಾಂತಿ ಸಿಗಲ್ಲ ಅಂದ್ರೆ ಯಾರು ತಪ್ಪು ಮಾಡಿದ್ದಾರೆ ನಿಮ್ಮ ಅಪ್ಪನ ಮೇಲೆ ಸುಮ್ ಸುಮ್ನೆ ಸುಳ್ಳು ಅಲಿಗೇಷನ್ ಯಾರು ಮಾಡಿದ್ದಾರೆ ಅದನ್ನ ಕಂಡ ಹಿಡಿಯಲ್ಲ ನೀನು ಸಿ ಎಮಂ ಆಗಿ ಅದನ್ನು ಕಂಡ ಹಿಡಿದು ನಿಮ್ಮಪ್ಪ ಆತ್ಮಕ್ಕೆ ಶಾಂತಿ ಸಿಗಿಸ್ಬೇಕು ಅ ಇವನ್ನ ಸಿ ಎಂ ಮಾಡ್ತಾರೆ. ಆಯ ಇವ್ನು ಎಲ್ಲದನ್ನ ಕಂಡುಹಿಡಿದು ಲಾಸ್ಟಿಗೆ ಯ. ಬಿಸ್ನೆಸ್ ಮ್ಯಾನ್ಗೆ ಏನು ಮಾಡಿದ್ದ ಅಂತ ಇಡೀ ದೇಶಕ್ಕೆ ಗೊತ್ತಾಗ ಮಾಡ್ತಾನೆ
ಹಓ ಇದರಲ್ಲಿ ಹೀರೋಯಿನ್ ಇಲ್ವಾ
ಹೀರೋಯಿನ್ ಹಂಗಗೆ ಹೀರೋಯಿನ್ ಅಂತಂದ್ರೆ ಅದೇ ಹೀರೋ ಹೆಂಡ್ತಿನೆ ಹೀರೋಯನ್ ಅದೇ ಅಷ್ಟೊಂದನ್ ಇಲ್ಲ ಇದು ಹಾ
ನಿಮ್ಗೆ ಈ ತರದ ಮೂವಿ ಎಲ್ಲ ಇಷ್ಟ ಆಗ್ತಾವ
ಆಾಂ
ಈ ತರ ಮೂವಿ ಇಷ್ಟ ತವಾ ನಿಮಗೆ
ಅಂದರೆ ಈ ಥರ ಒಂಥರ ಆಮೇಲೆ ಸೈಕೋ ಥ್ರಿಲ್ಲರ್ ಇರೋಂಥದ್ದು.
ಓಹೋ ಅದ್ಕ ನೀವು ಸೈಕೊ ತರ ಆಡ್ತೀರ ನೋಡಿ
ಹ ಹಂಗಲ್ಲಪ್ಪಾ ಸುಮ್ಮನೆ ಆತರದ ಇಂಟ್ರೆಸ್ಟ್ ಯಾ ಏನಾಗಿರುತ್ತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ನಮ್ಮಲ್ಲಿ ಏನಾಗಿರ್ಬೋದು ಮುಂದೆ. ಏನುಕ ಇವರು ಈ ಥರ ಮಾಡಿರ್ಬೋದು. ಯೂರಿಂಗ್ಗೆ ಮಡರ್ ಮಾಡಕ್ಕೆ ಕ ಏನು ಇಂಟೆನ್ಷನ್ ಇರ್ಬೋದು ಅಥವಾ ಇವ್ರಗ ಏನಾದಾರೂ ಅನ್ಯಾಯ ಆಗಿದೆಯಾ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತುತ್ತದೆ.
ಓಕೆ
ಅದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ಹಿಂಗೆ ಹಾರರ್ ಮೂವಿಗಳು ಈ ಥರದವೆೆಲ್ಲ ಇಷ್ಟ ಆಗ್ತ.
ನೋಡಿ ಮತ್ತೆ
ನೀವು ನೋಡಿ ಅಭ್ಯಾಸ ಮಾಡ್ಕಳ್ರಿ
ಸರಿ ಸರಿ ಆಯ್ತು
ಸರಿ ಆಯ್ತ ತೊಗೊಳ್ಳಿ. ಮಾಡೋಣ ಇನ್ನೊಂದ ಸಲ.
ಸರಿ.